ಹಲೋ ನಮಸ್ಕಾರ ಸರ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಸರ್ ಸರ್ ನಾನು ಸ್ಕೂಲ್ ಬಗ್ಗೆ ಮಾತಾಡ್ಬೇಕುಂ ಇದ ಸ್ಕೂಲ್ ರಿಓಪನ್ ಬಗ್ಗೆ ರಿಓಪನ್ ಬಗ್ಗೆ
ಹೇಳಿ ಮೇಡಮ್
ಇದು ಸ್ಕೂಲ್ ಟೂ ಇಯರ್ಸ್ ಆಗಿತ್ತು ಕ್ಲೋಸ್ ಆಗ್ಬಿಟ್ಟು ಈಗ ಮತ್ತೆ ನಾವು ರಿಓಪನ್ ಮಾಡ್ಕೊಂಡಿದೀವಿ ಸ್ಕೂಲ್ ನ ಸ್ಕೂಲ್ ರಿಓಪನ್ ಏನು ಆಗಿದೆ ಆಗಿನ ಸ್ಕೂಲ್ಗೆ ಸ್ಟ್ರೆಂತ್ನ ಯಾವ್ ತರ ತರೋದು ಅನ್ನೋದು ಐಡಿಯಾಗಾಗಿ ನಾನು ಕಾಲ್ ಮಾಡಿದ್ದೆ
ಹೌದಾ ಮೇಡಮ್
ಹ್ಮ್
ಕ್ಯಾನ್ವಸಿಂಗ್ ಮಾಡ್ಬೇಕು ನಿಮ್ ಸ್ಕೂಲ್ ಹತ್ರ
ಓಕೆ ಸರ್
ಯಾವ ರ ಮೇಡಮ್ ಮರದ್ ನಿಮ್ದು
ಇಲ್ಲೇ ಸರ್ ಬಳ್ಳಾರಿ ಏರಿಯದೆ
ಹ ಬಳ್ಳಾರಳ್ಳಾನ ಕ್ಯಾನ್ವಸಿಂಗ್ ಮಾಡ್ಬ ಮೇಡಮ್ ಕ್ಯಾನ್ವಸಿಂಗ್ ಮಾಡಿ ಸ್ಕೂಲ್ ಈ ಎಲ್ಲ ಹಾಲಿಡೇಸ್ ಇದಾವಲ್ಲ
ಹೌದು ಸರ್
ಒಬ್ಬರ ಮನೆಯಲ್ಲಿ ವಿಸಿಟ್ ಮಾಡ್ಬೇಕು ವಿಸಿಟ್ ಮಾಡಿ
ಹ ಮ
ಇದ ಅವ್ರ ಹುಡುಗರು ಯಾವ್ದ ಸ್ಟ್ಯಾಂಡರ್ಡ್ ನಲ್ಲಿ ಇದಾರೆ ಎಲ್ಲಾ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಈ ತರ ಅವ್ರ ನಿಯರ್ ಬೈ ಅವರು ನಮ್ದು ಸ್ಕೂಲ್ ಇದ ಅಂತ ಹೇಳಿ ಎಲ್ಲರಿಗೆ ಮಾಹಿತಿ ಕೊಟ್ಟು ಆ ಸ್ಕೂಲ್ ವಿಸಿಟ್ ಮಾಡ ಮಾಡೋತರ ಅವ್ರಿಗೆ ಹೇಳಿ
ಆಯ್ತಾ ಆಲ್ರೆಡಿ ನಾವು ಕ್ಯಾನ್ವಸಿಂಗ್ ಮಾಡ್ಕೊಂಡಿದ್ದೀವಿ ಅು ಮನೆ ಮನೆಗೂ ತಿರ್ಗ್ ಬಿಟ್ಟು ಅವರ ಮಕ್ಕಳು ಯಾವ್ ಕ್ಲಾಸ್ ಓದ್ತಿದ್ದಾರೆ ಯಾವ್ ಸ್ಕೂಲ್ ಈ ತರದ್ದ ಎಲ್ಲ ಡೀಟೇಲ್ಸ್ ತಗೊಂಡಿದೀವಿ ಫೋನ್ ನಂಬರ್ಸ್ ತಗೊಂಡಿದ್ದೀವಿ. ಇಷ್ಟೆಲ್ಲ ತಗೊಂಡಿದ್ದೀವಿ ಇದು ಆದ್ಮೇಲೆ ಅಂತಂದ್ರೆ ನಾ ಇನ್ನೊಂದು ಬಂದ್ಬಿಟ್ಟು ಯಾವ್ ಸ್ಕೂಲ್ ನಲ್ಲಿದ ನೀವ್ ಇದು ಮಾಡ್ಕೊಂಡ್ ಬರ್ತಿರೋ ನಿಮ್ಗೆ ಒಂದು ಅಡ್ಮಿಷನ್ ಮಾಡ್ಸಿದ ನಿಮ್ಗೆ ಫೈವ್ ಫೈವ್ಹ್ರೆಡ್ ಇದು ನಿಮಗೇನೇ ನಾವ್ ಗಿ ಕೊಡ್ತೀವಿ ಒಂದ್ ಅಡ್ಮಿಷನ್ ಅಂತದ್ ಹೇಳಿ ಈ ಆಫರ್ ಕೊಟ್ಟಿದೀವಿ ಇನ್ನು ಏನಾದೂ ಐಡಿಯಾಸ್ ಇದ ಡ್ರಸ
ಏತ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಮ್ಯಾಮ್ ಪಾ ಪಾಂಪ್ಲಲೆಟ್ಸ್ ಪ್ರಿಂಟ್ ಔಟ್ ಮಾಡ್ಸ್ರಿ. ಎಲ್ಲಾ ನಿಮ್ ಸ್ಕೂಲ್ ಹೆಸರು ಬರತರ ಆಮೇಲೆ ಎಲ್ಲಾ ಪಾಂಪ್ಲೆಟ್ಸ್ ಎಲ್ಲಾ ಪ್ರಿಂಟ್ ಔಟ್ ಮಾಡ್ಸ್ರರಿ ಅಲ್ಲಿ ನಿಮ ಸ್ಕೂಲ್ ಸ್ಟಾಫ್ಸ್ ಯಾರಾರಾರೆ ಸ್ಕೂಲ್ ಸ್ಟಾಫಗಳು
ಹಾ
ಹ ಸ್ಟಾಫ್ಸ್ ಅವ್ರನ್ನ ಎಲ್ಲಾ ಸ್ಟಾಫ್ಸ್ ಎಲ್ಲರನ್ನ ಒಟ್ಟಗೂಡಿ ಒಂದ್ಸತ ಮೀಟಿಂಗ್ ಹಲ್ಡ್ ಮಾಡಿ ಮೀಟಿಂಗ್ ಆ ಆದ್ಮೇಲೆ ಎಲ್ಲಾ ಸ್ಕೂಲ್ ಯಾರಾರು ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ಈ ಮಾಹಿತಿ ತಿಳ್ಕೊಂಡು ಅವ್ರ ಅವ್ರ ಮನೆಗ ಹೋಗಿ ಪಾಂಪ್ಲೆೇಟ್ ಸಂಂಚಿಕೆಯನ್ ಮಾಡ್ರಿ ಎಲ್ಲಾ ಪಾಂಪ್ಲೇಟ್ಗಳು ಹಂಚಿಸ ಹಂಚಿದ್ಮೇಲೆ ಎಲ್ಲರಿಗು ಇನ್ವೈಟ್ ಮಾಡ್ರಿ ಒಂದ್ ಸತಿ ನಮ್ಮ್ ಸ್ಕೂಲಿಗೆ ಬಂದು ವಿಸಿಟ್ ಮಾಡಂತ ಅಂತೇಳಿ ಇನ್ವೈಟ್ ಮಾಡ್ರಿ ಇನ್ ಕೇಸ್ ಏನಾದ್ರು ಸ್ಕೂಲಿಗೆ ಬಂದ್ರು ಅಂತಂದ್ರೆ ಈಗನಾ ಅವ್ರನ್ನ ಮನವವಲಸ್ರಿ ಅವಿಗೆ
ಹ್ಮ್
ಹೇಳ್ರಿ ನಿಮ್ಮ್ ಅಡ್ವಾಂಟೇಜಸ್ ಏನ ಇದಾವ ನಿಮ್ ಸ್ಕೂಲ್ದ್ ನಿಮ್ ಸ್ಕೂಲಿಗೆ ಸೇರ್ರಿಸಿದ್ರೆ ಅವ್ರಗ್ ಏನ್ ಅಡ್ವಾಂಟೇಜ್ ಇದಾವ ಏನಿಲ್ಲಲ್ಲ ಎಲ್ಲಾ ನೋಡ್ರಿ
ಮಾತಾಡ್ರಿ ನಮ್ಕೂ ನಿಮ್ ಸ್ಕೂಲ್ ಕಲ್ಚರಲ್ ಆಕ್ಟಿವಿಟೀಸ್ ಯಾವ್ ತರ ಮಾಡ್ತೀವಿ ಅಮಾಕ ರಟೆ ಇದೆ ಆಮೇಲೆ ಇನ್ನ ಏನನ್ನ ಮಾಡ್ಬಕ್ ಸ್ಪೆಷಲ್ ಆಗಿ ಏನ ಇದೆ. ಆ ಸ್ಕೂಲಿಗೆ ರಿಲೇಟೆಡ್ ನಿಮ್ಮದ್ರಾಗ ಏನ್ ಸ್ಪೆಷಾಲಿಟಿ ಇದೆ ಅವೆಲ್ಲ ಪಾಯಿಂಟ್ ಔಟ್ ಮಾಡಿ ಎಲ್ಲರಿಗೂ ತುಂಬಬೇಕು ತಲೆಯಲ್ಲಿ. ಹ್ಮ್ ಎಲ್ಲ ಹೇಳ್ಬೇಕು ಸು ಫೀಸ್ ಸ್ಟ್ರಕ್ಚರ್ ಏನಿದೆ ಹೇಳ್ಬೇಕು. ಅವರು ಹೋಗ್ ಚಿರ ಸ್ಕೂಲಗೆ ನಿಮಗೆ ಏನ್ ಡಿಫ್ರೆನ್ಸ್ ಇದೆ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡ್ಬೇಕು.
ಕ್ವಾಲಿಟಿ ಎಜುಕೇಶನ್.
ಹ್ಮ್ ಎಲ್ಲಾ ಹೇಳ್ತಾ ಇದ್ದೀನಲ್ಲಾ ಎಲ್ಲಾ ಡಿಫ್ರೆನ್ಸಿಯೇಷನ್ ಎಲ್ಲಾ ಮಾಡ್ಬೋದು ಹೇಳ್ಬೇಕು ನಮ್ ಕಡೆ ಈಗಿದೆ ಆಗಿದೆ. ಆಮೇಲೆ ನಿಮ್ಮ ಟೀಚರ್ಸ್
ಹ್ಮ್
ಯಾವ ಕ್ವಾಲಿಟಿ ಟೀಚರ್ಸ್ ಅ ನೀವು ಮೇಂಟ್ ಟೈನ್ ಮಾಡ್ತಾ ಇದ್ದೀರಿ ಅವ್ರ ಕ್ವಾಲಿಟಿ ಹೆಂಗಿದೆ ನಿಮ್ ಟೀಚರ್ಸ್ ಅದು ಅವ್ರಗ್ ಹೇಳ್ಬೇಕು ಪೇರೆಂಟ್ಸ್ಗೆ.
ಹ್ಮ್
ಆದಷ್ಟು ಅವ್ರ ಮನವೊಲಿಸಿ ಅವ್ರ ಸ್ಕೂಲ್ ಬಿಟ್ಟು ನಿಮ್ ಸ್ಕೂಲಗ್ ಬರತರ ಮಾಡ್ಕೇಬೇಕು.
ಹಾ
ಹ್ಮ ಆತರ ಮಾಡ್ಬೇಕು. ಆಮೇಲೆ ಟಿವಿಯಲ್ಲಿ ಏನಾದ್ರು ನಿಮಗೆ ಇಲ್ಲ ನಿಮ್ಗೆ ಫೈನಾನಶಿಯಲ್ ಬೇಸ ಇದ್ರಂತೆ ಅಡ್ವರ್ಟೈಸ್ಗಳು ಮಾಡತ್ ಮಾಡ್ರಿ ಇಲ್ಲ ಈ ನಡ ಇಂಪಾರ್ಟೆಂಟ್ ಆಗಿ ಬೆಳೀತಿರುವ ಈ ಕಲ್ಚರ್ ಒಂದ ಇದೆ ಅಲ್ಲ. ಫ್ಲೆಕ್ಿ ಅಂತ ಹೇಳಿ ಆತರ ಫ್ಲೆಕ್ಸಿ ಗಳು ಏನನ್ ಇದ್ರೆ ಹಾಕ್ಸ್ರಿ ಮೇನ್ ಸರ್ಕಲ್ಸ್ ಏನ ಇದಾವೆ ಅಲ್ಲಿ ಒಂದೆರಡು ಫ್ಲೆಕ್ಸ್ ಅರೇಂಜ್ ಮಾಡಿ ಅರೇಂಜ್ ಮಾಡಬಿಟ್ಟ ಆಮೇಲೆ ಸ್ವಲ್ಪ ಯಾವ ಸೋಷಲ್ ಮೀಡಿಯಾದಲ್ಲಿಗೂನ ಸ್ವಲ್ಪ ಜಾಸ್ತಿ ಹರಡಿಸ್ಬೇಕು ನಿಮ್ ಸ್ಕೂಲ್ ಬಗ್ಗೆ. ಸೋಷಲ್ ಮೀಡಿಯಲ್ಲಿ ಸ್ವಲ್ಪ ನಿಮ್ ಸ್ಕೂಲ್. ದು ಅಡ್ವಾಂಟೇಜಸ್ ಯಾವಾಗ ರಿಓಪನ್ ಆಗ್ತ. ಇದೆ ಸ್ಕೂಲ್ ಫೀಸ್ ಸ್ಟ್ರಕ್ಚರ್ ಏನಿದೆ ಆಮೇಲೆ ಫ್ಯಾಕಲ್ಟಿ. ಕ್ವಾಲಿಟೀಸ್ ಏನ ಇದಾವೆ ಕ್ವಾಲಿಟಿ ಎಜುಕೇಶನ್ ಯಾವ್ ತರ ನೀವು. ಕೊಡ್ತೀರರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಒಂದು್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳು ರೆಡಿ ಮಾಡ್ವಿ. ಹ ಸೋಷಲ್ ಮೀಡಿಯ. ಇಂಡಿಯಾದಲ್ಲಿ ಪೋಸ್ಟ್ ಗಳು ಹಾರಾಡ್ಬೇಕು ಆ ಕಡೆ.
ಹ್ಮ್.
ಹ್ಮ್ ನಿಮ ಫ್ರೆಂಡ್ಸ್ ಯಾರಾರ. ಆಮೇಲೆ ಕೊಲೀಕ್ಸ್ ಯಾರಿದ್ದಾರೆ ಆಮೇಲೆ ಟೀಚರ್ಸ್ಗೆ ಎಲ್ಲರಿಗೆ. ಅವ್ರ್ದೇ ಆದಂತ. ಅವ್ರದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅವನ್ನ ಶೇರ್ ಮಾಡಂತ ಹೇಳಿ ಆದಷ್ಟ. ಮ್ಯಾಕ್ಸಿಮಮ್ ಆ. ಪೀಪಲ್ಸ್ಗೆ ಶೇರ್ ಮಾಡೋ ಹೇಳಿ.
ಇಲ್ಲ ಸ ಹಂಗ ಅಂತಂದ ಹೇಳಿ ಆಲ್ರೆಡಿ ನಾವು ಟೀಚರ್ಸ್ ಎಲ್ಲಾರ್ಗು ವಾಟ್ಸಪ್ ಗಳಲ್ಲಿ ಇದ್ರಲ್ಲಿ. ಮೆಸೇಜ್ ನ್ನ ಕೊಟ್ಬಿಟ್ಟು ಅದನ್ನ ಅವ್ ಸ್ಟೇಟಸ್ ಇಟ್ಕಳತಾರಾನ. ಅದ್ರ ಜೊತೆಗೆ ಯಾವ್ದು ಇನ್ಸ್ಟಾಗ್ರಾಮ್ ಹಿಂಗ ಏನಾದ್ರು ಇದ್ದನ ನಾವು ಅಂತಂದ ಹೇಳಿ ಸ್ಕೂಲ್ ಕಡೆಯಿಂದ ಕೆಲ, ಂದು ಮಾಡಿರೋಂತ ಪ್ರೋಗ್ರಾಮ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲನು ಫೋಟೋಸ್ ಹಾಕ್ಬಿಟ್ಟು. ವಿಡಿಯೋಸ್ ಮಾಡ್ಬಿಟ್ಟು ಅಂತ ಅದನ್ನೆಲ್ಲಾ ಹಾಕೋ ಕೇಳಿದ್ದೀವಿ. ಅವ್ರ ಇರೋಂತಥ ಏರಿಯಾದಲ್ಲಿ ಟೀಚರ್ಸ್ ಗಳ ಇರೋಂತಥ ಏರಿಯಾಗಳಗಳಲ್ಲಿ ಅವ್ರವ್ರಗೆ. ಎಷ್ಟು ಇನ್ಫಾರ್ಮೇಶನ್ ಗೊತ್ತುೋ ಅಷ್ಟು ಇನ್ಫಾರ್ಮೇಶನ್ ನ. ಪೇರೆಂಟ್ಸ್ ಕೊಟ್ಬಿಟ್ಟು ಆದಷ್ಟು ಅಡ್ಮಿಷನ್ ಮಾಡ್ಸಕೆ ಅಂತಂದೇಳಿ ಹೇಳಿದೀವಿ. ಇನ್ನುೂ ಸರ್ ಇನ್ನೂ ಏನದು.
ಹೇಳ್ತಿದನಲ್ಲಾ ಮೇಡಮ್ ಇನ್ನ ಟಿವಿ ಟೆಲಿವಿಷನ್ ಅಲ್ಲಿ ಹಾಕ್ಸ್ಬೇಕು ಇಲ್ಲ ಸೋಷಲ್ ಮೀಡಿಯಾ. ಆಮೇಲ್ ಬಂದ್ಬಿಟ್ಟು ಕ್ಯಾನ್ವಾಸಿಂಗ್ ಮಾಡ್ರಿ ಆಮೇಲ್ ಬಂದ್ಬಿಟ್ಟು. ಪ್ರತಿಯ ಒಂದು ಮನೆಗೂ ನಿಮ್ಮ ಏರಿಯಾದಲ್ಲಿರ. ಮನೆಗಳಿಗ ನಿಮ್ಮ ಏರಿಯಾ ಪಕ್ಕದಲ್ಲಿ ಇರೋ ಏರಿಯಾಗ. ಎಲ್ಲಾ ಕವರ್ ಮಾಡ್ಕಳಿ ಅವ್ರವ್ರ ಬಗಳಿಗೆ ಅಡ್ಡಾಳ್ಬೋು ನೀವು ಸ್ವಲ್ಪ. ಅಡ್ಡಾಡಿ ಈ ತರ ಇದೆ ಅಂತೇಳಿ ಅವ್ರಿಗೆ ಮುಟ್ಸ್ಬೇಕು ನಿಮ್ ಸ್ಕೂಲ್ ಬಗ್ಗೆ ಒಂದ್ ಮಾಹಿತಿ ಅನ್ನು. ಮುಟ್ಸ್ಬೇಕು.
ನ ಸ.
ಎಲ್ಲ ಮಾಡ್ಬೇಕು ಮಾಡಿದ್ರೆ ಆಮೇಲೆ ಅದ್ಕ್ಕೆ ತಾನ ಅಷ್ಟೇ. ಬರ್ತೈತೆ ಎಕ್ಸ್ಟ್ರಾ ಅಂತ. ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು್ ಯಾವ್ ತರ ಕೆ. ್ ಮಾಡ್ತತಿರಿ ಯ.
ಇಲ್ಲ ಸರ್ ನಮ ಕಡೆಯಿಂದ ಅಂತಂದಾಗಿನ ಟೀಚರ್ಸ್ ಎಲ್ಲಾರೂ ಕ್ವಾಲಿಫೈಡ್. ಇದ ಜೊತೆಗೆ ಅಂತಂದ್ರೆಗಿನ ಓನ್ಲಿ ಇಂಗ್ಲಿೀಷ್ ಟಾಕಿಂಗಗೆ. ಮಕ್ಕಳತ್ತ ಹಿಂದ ಹಿಡ್ದು. ಪೇರೆಂಟ್ಸ್ ಬರ್ಗೂನು ಪೇರೆಂಟ್ಸ್ವರ್ಗೆ ಅಂತದೆ ಕೆಲವೊಬ್ರಿಗೆ. ಓದಿರೋ ಅಂತವ್ರು ಇರ್ತ ಕೆಲೊಬ್ರು ಓದಲಾರ್ದ ಇರೋರು ಇದ್ದಾರೆ ಇಂಥವ್ರ ಹತ್ರ ಯಾವ್ ತರ ಬಿಹೇವ್ ಮಾಡ್ಬೇಕು. ಬಂದವರ ಹತ್ರ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಲ್ಲಿ ಆಗ್ಲಿ ಅವ್ರಿಗೆ ಇನ್ಫಾರ್ಮೇಶಷನ್. ಕೊಡೋದಲ್ಲ ಆಗ್ಲಿ ಪ್ರತಿಿಯ ಒಂದಲ್ಲೂ ನೋಡ್ಕೊಂಡ್ಬಿಟ್ಟ.
ಹ್ಮ್.
ನಾವು ಆ ತರಾನ. ಅವ್ರ ಹತ್ರ ಮಾತಾಡೋದಾಗ್ಲಿ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಹ ಯಾಕಂತಂದ್ರ ಅವ್ರು ನಮ್ ಸ್ಕೂಲ್ನ ನಮ್ ಸ್ಕೂಲ್ ಇರೋಂತ ವಾತಾವರಣ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸರ್ ಅವಾಗ್ಲೆ. ಏ ಇಲ್ಲ ತುಂಬಾ. ಸುತ್ತೂ ಕಡೆ ಎಲ್ಲಾ ಬರೀ ಹೊಲಗಳ ಮಧ್ಯದಲ್ಲಿ ಇರೋಂತ ಸ್ಕೂಲು ನಮ್ದು. ಬರೀ ನೇಚರ್ಗೆ ಅಂತಂದನ ಇನ್ನು ಅಲ್ಲಿ ನೋಡಿದ್ರೆ ಸಾಕ ನಿಮ್ಗೆ ಅರ್ಥ ಆಗುತ್ತೆ ನಮ್ ಗ್ರೌಂಡ್ ಡಗ್ಲಿ ಬಿಲ್ಡಿಂಗ್ ಆಗ್ಲಿ ಇಲ್ಲ ಅನ್ನೋದದೇಗಿನ ಅಲ್ಲಿರೊ ಅಂ ಗಿಡಗಳನ್ನ ಇಟ್ಟಿರೋದಾಗ್ಲಿ ವಾಶ್ರೂಮ್ ಎಲ್ಲಾ ತರದ್ ವ್ಯವಸ್ ಚನ್ ಚೆನ್ನಾಗಿದೆ ನಿಮ್ಮ ಮಕ್ಕಳು ಒಳ್ಳೆ ವಾತಾವರ್ಣದಲ್ ಬೆಳೀತಾರೆ. ಅಂತ ಹತ್ರನೇ ವಿದ್ಯಾಭ್ಯಾಸ ತಗೊಂತಿದ್ದಾರೆ ಅಂತಂತ ಹೇಳಿ ಗ್ರೇಟ್ ಆಗಿರೋ ತರಾನೇ ನೀವ್ ಫೀಲ್ ಆಗ್ ತಿರ ಮೇನ್ ಆಗಿ ಅಂತಂದ್ರೆ ಸೆಕ್ಯೂರ್ ಆಗಿರ್ತಾರೆ ಮಕ್ಳು. ನಿಯರ್ ರೋಡ್ಗಿಲ್ಲ ಅದು ಒಳ್ಗಡೆಗಿದೆ. ಮೇನ್ ಆಗಿ ಅಂತಂದ್ರಗಿನ ವ್ಯವಸ್ ಅಂತೀರಾ ರೋಡಿನ್ ವ್ಯವಸ್ಥೆ ಇದೆ ಅದನ್ನು ನಾವ್ ಕೊಡ್ತಾ ಇದ್ದೀವಿ. ನಿಮ್ಮ್ ಮಕ್ಳು ಯಾವ್ದೇ ತರದ. ಪ್ರಾಬ್ಲಮ್ ಫೇಸ್ ಮಾಡ್ಲಾರ್ದಗಿನ ಸೇಫ್ ಆಗಿ ಸ್ಕೂಲ್ ಹತ್ರ ಬಂದ್ ಸೇರ್ಬೇಕು ಮತ್ತೆ ರಿಟರ್ನ್ ಆಗೋ ತರ ನಾ ವ್ಯವಸ್ಥೆ ಮಾಡ್ ಕೊಡ್ತೀವ್ ನಿಮ್ಗೆ. ಇನ್ನು ಯಾವ್ ತರ ಎಲ್ಲ ಮಾಡ್ಬೋದು ಅನ್ನೋ ಕೆಲ್ವೊಂದು ಐಡಿಯಾಸ್ಬೇಕ್.
ಹೇಳ್ಬೇಕ್ ಮೇಮ್ ಇನ್ನ ದೂರ್ದಿಂದ ಯಾರನ್ನ ಬರ್ತಾರ ಅಂದ್ರೆ ಅವ್ರಿಗೆ ಹೇಳ್ಬೇಕು. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಯಾವ್ದೇ ಒದಗಿಸ್ತಾ ಇದೀರಿ ಅದೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು.
ದಿವಿ ದೂರ್ದಿಂದ ಬರೊಂ ತ ಮಕ್ಳಿಗೆ ಅಂತಂದ್ರೆ ಒಂದು ವ್ಯಾನಿನ್ ವ್ಯವಸ್ಥೆ ಅಂತು ಕೊಡ್ತವಿ ನಿಯರ್ ಅಂತಂದ್ರೆಗಿನ ಅಂತವ್ರಿಗೆ ಅಂತಂದ್ರೆ ಆಟೋ ವ್ಯವಸ್ಥೆ ಮಾಡ್ಕೊಡ್ತಿದ್ದೀನಿ.
ಅವೆಲ್ಲಾ ಹೇಳ್ಬೇಕು. ಹೇಳಿ ಒಂದ್ಸತಿ ಮೀಟಿಂಗ್ ಹೇಲ್ಡ್ ಮಾಡ್ಬಿಡಿ ಎಲ್ಲಾ ಆದ್ಮೇಲೆ.
ಮನುಷ್ಯ ಯಾವ್ ತರ ಪೇರೆಂಟ್ಸ್ವರೆಗೆ ರೀಚ್ ಆಗ್ಬೇಕು ಅಂತಂತ ಹೇಳಿ ನಮ್ಗೆ. ಐಡಿಯಾಸ್ ಬೇಕು. ಈಗ ನೀವ್ ಹೇಳಿರೋಂತದ್ರಲ್ಲಿ ಕೆಲ್ವೊಂದು ನಾವ್ ಮಾಡಿದೀವಿ ಇನ್ನು ಕೆಲ್ವೊಂದು ಮಾಡದಿದೆ. ಅಂದ್ರೆ ಫ್ಲೆಕ್ಸಿಗಳ್ ಹಾಕ್ಸೋದು ಇಂಂತದನ್ನೆಲ್ಲ ನಾವ್ ಮಾಡಿಲ್ಲ ಇನ್ನು. ಇದನ್ ಸ್ವಲ್ಪ ಮಾಡ್ಬೇಕು ಆಲ್ರೆಡಿ ನೀವ್ ಹೇಳಿರೋ ತರ ಪಾಮ್ಪ್ಲೇಂಟ್. ಸ್ ಅದು ಆಯ್ತು. ಕೊಟ್ಟಿದ್ದೀವಿ ಕ್ಯಾನ್ವಸಿಂಗ್ ಅದು ಆಯ್ತು. ಎರ್ಡು ತರದ್ದಿದ್ದು ಮುಗಿಸಕೊಂಡಿದ್ದೀವಿ. ಇನ್ನು ಸೋಷಲ್ ಮೀಡಿಯಾದಂತೀರಾ ಇದ್ರ ಬಗ್ಗೆ ಸ್ವಲ್ಪ. ಇನ್ಫಾರ್ಮೇಶನ್ ನಮ್ಗೆ ಗ್ಯಾದರ್ ಮಾಡ್ಕೊಬಿಟ್ಟು ಅದನ್ನ ಸ್ವಲ್ಪ ನಾವು. ಟಿವಿಗಳಲ್ಲಿ ಆದಷ್ಟು ಮಟ್ಟಿಗೆ ಇಲ್ಲ ಅನ್ನದಾಜಗಿನ ಇನ್ಸ್ಟಾಗ್ರಾಮ್ಗಳಲ್ಲಿ.
ಕಂಪೇರ್ಟಿವ್ಲಿ ನಿಮ್ದು ಫೀಸ್ ಸ್ಟ್ರಕ್ಚರ್ ಕಡಿಮೆ ಇದೆ ಮೇಡಮ್ ಬೇರೆ ಸ್ಕೂಲ್ ಕಂಪೇರ್ ಮಾಡ್ ಮಾಡಿದ್ರೆ ಜಾಸ್ತಿ ಇದೆಯ.
ಕಡಿಮೆ ಇದೆ ಸರ್ ಕಡ್ಮೆ ಇದೆ.
ಹ ಕಡಿಮೆ ಇದೆ ಅಂದ್ಮೇಲೆ ಈ ಈಗ ಬಡ ಮಕ್ಳು ಯಾರ್ಯಾರ್ ಇರ್ತಾರ. ಆ ಬಡ ಮಕ್ ಳು ಅವ್ರ ಮನೆಗಳಿಗ್ ಹೋಗಿ ಬಡತನದಿಂದ ಇರ್ತಾರ ನೋಡ ಅವ್ರ ಮನೆಗಳಿಗೆ ಜಾಸ್ತಿ ವಿಸಿಟ್ ಕೊಡ್ರಿ. ಅವ್ರಿಗ್ ಹೇಳ್ರಿ ಈ ತರ ಫೀಸ್ ಇದೆ ನಿಮ್ ಕು. ಕ್ವಾಲಿಟಿ ಎಜುಕೇಶನ್ ಜೊತೆ ನಿಮ್ಗೆ ಫೀಸು ಕಡಿಮೆ ಇದೆ. ನೀವು ದೊಡ್ ದೊಡ್ಡ ಸ್ಕೂಲ್ಗೆ. ತಕ್ಕಪ್ಪ ಆಗ್ಬಂದ್ರೆ ನಮ್ ಸ್ಕೂಲ್ ಅಲ್ಲೇ ಸೇರ್ಸ್ರಿ ನಿಮ್ಮ ಹುಡುಗರ್ನ ಅಂತೇಳಿ. ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಕನ್ವಿನ್ಸ್ ಮಾಡ್ರಿ.
ಯಾದಷ್ಟು ಇ ಇಲ್ಲ ನಿಮ್ಗೆ ಟೈಮ್ ಬಹಳ ಶಾರ್ಟ್ ಇದೆ ಹ ಹಾಗಿದ ಶಾರ್ಟ್ ಪೀರಿಯಡ್ ಒಳಗೆ ನೀವು ಎಲ್ಲ ಮುಗಿಸ್ಕಾರಿ ಆದಷ್ಟು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ನೋಡಿ
ಓಕೆ ಸರ್ ನೀವು ಇಷ್ಟು ಇನ್ಫಾರ್ಮೇಶನ್ ನಂಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್
ಓಕೆ ಮೇಡಮ ಥಾಂಕ್ ಯು ಮೇಡಮ
ಹ್ಮ ಹೀ